ಹ್ ಹಲೋ ಹ ಹಾ ಆರಾಮ್ಪಾ ನಾಗೇಶಿ.
ಮತೆ
ಏನಿಲ್ಲ್ನೋಡ ಸುಮ್ಮ್ ಕುಂತಿದ್ದೀನಿ ಮತ್ತೆ ಏನಾಯ್ತು ನಾಳೆ ಟ್ರಿಪ್ ಹೋಗೋದಿದೆಲ್ಲ.
ಹಾ ನಾಳೆ ಟ್ರಿಪ್ ಹೋಗೋದು ಮತ್ತೆ ಏನ್ ರೆಡಿ ಆಗಿದೆ ಎಲ್ಲಾ ಬಟ್ಟಿ ಗಿಟ್ಟಿ ಎಲ್ಲಾ.
ಹಾಂ ಬಟ್ಟೆ ಬಟ್ಟೆಗಿಟ್ಟೆಯಲ್ಲ ಈಗೆಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ಸ್ನ್ಯಾಕ್ಸು ಮತ್ತು ಚುರು ಏನಂತಾರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಕ್ ರ ಎಲ್ಲ ಸಾಮಾನ್ತಂದಿಟ್ಟೀದ್ದೀನಿ ಅಮ್ಮಾವ್ರು ಮಾಡ್ತಾ ಇದ್ದಾರೆ ಸ್ನ್ಯಾಕ್ಸು.
ಹ್ಮ್
ಇದು ಏನಂತಾರೆ! ಚಕ್ಕೋಲಿ ರಾವಧಾ ಉಂಡೆ ಬಾಣದ ಉಂಡೆ. ..
ಹ್ಮ್. ..
ಮತ್ತೆ ಚಿಡುವ ಅವಲಕ್ಕಿ ಚುಡುವ? ..
ಓ ಓಹ್ ಹ ಮತ್ತೆ! ..
ಹಾ ಮತ್ತೆ ಅವಾರು ಶಂಕರ್ ಪಾಳ್ಯ? ..
ಹ. ..
ಮತ್ತೆ ಅವು ಇವು ಏನಂತಾರೆ ಬ್ರೋ ಶಿವ ಶಿವಾ? ..
ಹಾ ಶಿವು ಮತ್ ಎಸ್ಟು ಎಲ್ಲಾ ತರೋಕೆ ಹಾಗುತೋ ಒಬ್ಬನೇ? ..
ಮತ್ತು ಬ್ರೋ ಟೆನ್ ಡೇಸ್ ಟ್ರಿಪ್ ಹೋಗ್ತಾ ಇದಿದ್ದೀವಿ. ಏನಾದರೂ ಬೇಕಲ್ಲ? ..
ಹ್ಮ್ ಯಾರಾರು ಹೊಂಟವರೇ ಹೇಳು? ..
ಹ. .. ಯಾರ್ಯಾರು ಲಿಸ್ಟ್ ಮಾಡಿದಲ್ಲ ಲಿಸ್ಟ್ ಮಾಡಿ ನೀನ್ ಸೆಂಡ್ ಮಾಡಿದ್ದ ನೋಡಿಲ್ಲ ಏನು. ...
ಇಲ್ಲ ಅದು ಅದೇ? .. ಹ ಟೆತ್ ಫ್ರೆಂಡ್ಸ್ನಾಗ ಶಿವು ಶಿವು ಅಂತಾನ. .. ಶಿವು ಶಿವು ರೆಡಿ ಅಗಕರೂತನ. ..
ಒಂದು ನಾನು ಹೂ ಎರಡನೇ? ..
ಹಾ.
ಮೂರು ರಮೇಶ. ..
ಹಾ ಹಾ. ..
ನಾಲ್ಕು ಶಿವರಾಜ. ..
ಹಾ. ..
ಐದು ಚಸ್ಮೋದ್ದಿನ. ..
ಹಾ. ..
ಆರು ಷಾಣುಬಸಪ್ಪ. ..
ಹಾ. ..
ಏಳು ನೀಲ್ಕಂಠ! ..
ಹಾ ಹೇಳುತ್ಹಿನಿ ತಡಿ. ..
ಅವ ಅದು ಲಾಸ್ಟ್ ಟೆಂತ್ ಇದ್ದಾಗ ಲೆಟರ್ಲ್ ಎಂಟ್ರಿ ಬಂದಿದ್ದ ನೋಡು! ..
ಹಾ! ..
ಹಾ ಹ ಹ ಆವಾ! .. ಆಂಡ್. .. ಎಸ್ಟಿದು ಹಾಂ ಎಂಟು ಅವ ಹಾ ಇವ ಆದಿತ್ಯ! ..
ಹಾ ಆದಿತ್ಯ. ..
ನೈ ನಯನ್ ನಯನು ಲಕ್ಷ್ಮಣ! ..
ಹ ಹಾ! ..
ಮತ್ತೆ ಟೆನು ನಾವು ವಿನಾಯಕ ಹತ್ತು ಜನ ಬಾಯಿಸ್ ಹೊಂಟಿದ್ದವು ..
ನಮ್ಮ್ ಕ್ಲಾಸ್ನೇಗ ಹೇಳುತ್ತಾರೋಧು? ..
ಅವರು ಗರ್ಲ್ಸ್ನು ಹೊರಟಿದಾರಲ್ಲ! ಅವ್ರು ಒಂದ್ ಎಸ್ಟು ಹಾ. .. ಅ ಏಳು ಏಳು ಜನ ಹೊಂಟಿದಾರಲ್ಲ ಗರ್ಲ್ಸ್. .. ಹ ಯಾ! . ಅಪೇಕ್ಷಂತ ಅಪೇಕ್ಷ ಮಾನಂದ ಆಶಾ! .. ಆ್ಯಂಡ್ ಪೂಜಾ ಲಕ್ಷ್ಮಿ ಜ್ಯೋತಿ! .. ಹ ಮತ್ತೆ ಇನ್ನೊಬ್ಬರು ಯಾರು ಈ ನಾಗವೇಣಿ. ..
ಹಾ ಹಾ ನಾಗವಣಿ ನಾಗವಾಣಿಗೆ! ಬೆಳಗ್ಗೆ ಫೋನ್ ಹಚ್ಚಿದ್. ..
ಹಾ ಹಾ! ..
ಹೇಳ್ಬೇಕು ಹೇಳ್ಬೇಕು ಹಾಂಗೆ ಹಾಅ. ..
ಹಾ. ..
ಏನು ಮಾಡಕ್ಕೂ ಹೋಗುಬೇಡಿ ನಾವೂ ಇನ್ನ. .. ಹಾ ಅಧಿಕೇನು ಬಿಡಿ. ..
ಹ ಹಾ! ..
ಬಂದ್ರು ಖಾಲಿ ಬಟ್ಟೆ ಅಷ್ಟ ಬಟ್ಟೆ. .. ..
ಹಾ. ..
ಆಮೇಕೆ ಇನ್ನೊಂದು ಇಲ್ಲಾ! ..
ಹ್ಮ್ ಹ್ಮ್. .. ಅದೇ ನಾನುಏನು ಎಲ್ಲ ಫುಲ್ ಈಗ! .. ಅದು ಮಿನಿ ವ್ಯಾನ್ ಮಿನಿ ಮಿನಿ ಬಸ್ ಬುಕ್ ಮಾಡಿದ್ದೇನೆ. ..
ಹಾ ಇದು ಹಾ. ..
ಹಾ ಮಿನಿ ಬಸ್ ಬೇಕಲ್ಲ ಈಗ ಹೋಗಕ್ಕೆೆ ಮತ್ತೆ! ..
ಹೂ. ..
ಹಾ ಮಿನಿ ಬಸ್ ಬುಕ್ ಮಾಡಿಟ್ಟಿದ್ದೇನೆ! ಮತ್ತು ಈಗ ಫಸ್ಟ್ ನಾವು ಹೋಗೋದು ವಂಡರ್ಲಾ ಅಂತ ಅನ್ಕೊಂಡಿದ್ದೇವಲ್ಲ. ..
ಹು ಹಾ! ..
ಅದಕ್ಕೆ ವಂಡರ್ಲಾ ಅಲ್ಲಿ ಅಲ್ಲಿ ಹೋಗಿ ಅಲ್ಲ ಅಲ್ಲಿ. ನಮ್ಮ ಒಬ್ಬ ಪರಿಚಯ ಇದ್ದ ಇದ್ದ ಅವನಿಗೆ? .. ಟಿಕೆಟ್ ತಗೋಳಕ್ಕೆ ಕುಂಡುಶುಧಿನಿ ಹಾಧಿಯೇನೂಲ್! ಟಿಕೆಟ್ ತಗೊಂಡಿದ್ದೇನೆ ಅನುದಿಧಿನಿ! .. ಹ ಸೆವೆಂಟೀನ್ ಟಿಕೆಟ್ಸ್ ಓಕೆ ಬುಕ್ ಮಾಡಸಿದಿನಿ ಅಂಡ್ ಸೆವೆಂಟನ್ ಪೀಪಲ್ಸ್. .. ಚಲುವಾಗಲೇ ರೂಮ್ನು ಬುಕ್ ಮಾಡಿಸಿದ್ದೇನೆ ಇದು? .. ಬಾಯ್ಸ್ ಹಲಾಗಿ ಟೂರ್! ತ್ರೀ ರೂಮ್ಸ್ ಮಾಡೀನಿ. ..
ಹಾ ಬೇರೆ ಏನು ನಡೆಯಿತು? ..
ಗರ್ಲ್ಸ್ ಸಲುವಾಗಿ ಟೂ ರೂಮ್ಸ್ ಮಾಡೀನಿ! ಟೋಟಲ್ ಫೈವ್ ರೂಮ್ಸ್ ಮಾಡಿನಿ ನೋಡಿ ಬುಕ್. ..
ಫೈವ್ ರೂಮ ಆ ಸಾಕು ಮತ್ತೆ? ..
ಹಾ ಸಾಕೂ ಸಾಕು? .. ನಾ ಆಕ್ಚುಲಿ ಬಾಯ್ಸ್ ಎರಡ ಮಾಡಬೇಕಂದ್ರೆತ್ತ ಐದದು ಹೆವಿ ಆಗುತ್ತೆ ಒಂದು ರೂಮಲ್ಲಿ ಹೆಚ್ಗೆ ಅಂತ ಅನ್ಕೊಂಡುತ. .. ತ್ರೀ ಮಾಡಿ ತ್ರೀ ರೂಮ್ಸ್ ಮಾಡಿದೇನೆ. ..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
ಮತ್ತೆ ಅದು ಅಲ್ಲಿ ಎಲ್ಲ ಬ್ರೇಕ್! .. ಫಸ್ಟ್ ಎಲ್ಲವನು ಅಲ್ಲಿ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಎಲ್ಲಿ ಬುಕ್ ಮಾಡಿಟ್ಟಿದ್ದೇನೆ ಎಲ್ಲ? ..
ಆ ಎಲ್ಲಾ ಹೇಗಿದಿನಿ ಅಂದ್ರ? ..
ಹಾ ಬುಕ್ ಮಾಡಿಟ್ಟಿದ್ದೇನೆ ಅಲ್ಲಿ ಬ್ರೇಕ್ಫಾಸ್ಟ್ನು ಅಲ್ಲಿ! .. ಬೆಳಿಗ್ಗೆ ಇಲ್ಲಿಂದ ನಾವು ಅಲ್ಲಿ? .. ಹತ್ತು ಗಂಟೆವರೆಗೂ ಇರಬೇಕ! ಅದಕ್ಕೆ ನಾವು ಇಲ್ಲಿಂದ ನಾಲ್ಕು ಗಂಟೆ ಬಿಡ್ಬೇಕಾಗುತ್ತೆ? ..
ಹೌದ? ..
ನಾಲ್ಕು ಗಂಟೆಗೆ ಬಿಟ್ರೆ ಅಲ್ಲಿ ಒಂಬತ್ತು ಒಂಬತ್ತುರು ಒಂಬತ್ತು ಒಂಬ ನೈನ್! .. ಥರ್ಟಿ ತನಕ ಇರ್ಬೋದು! ಇದರ ನೈನ್ ತಥರ್ಟಿ ತನಕ. .. ಎಲ್ಲಾ ಹೋಗಿ ಸ್ವಲ್ಪ! ಎಲ್ಲ ಮತ್ತೆ ಏನಾದರೂ ಸ್ವಲ್ಪ ಯಾರಾದ್ರೂ? .. ಸ್ವಲ್ಪ ಏನಾದರೂ ಫ್ರೆಷಪ್ ವಿಷಪ್ ಆಗ್ಬೋದು ಹಾಗೆ ಎಲ್ಲ ಮತ್ತ? .. ಆ್ಯಸ್ ಯೂಶುವಲ್ ಹತ್ತು ಗಂಟೆಗೆ ಅಂದ್ರೆ! ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದು? ..
ಹ ಹ. ..
ಬರೋಬರ್ರೋ ಹತ್ತು ಗಂಟೆ ಹೋದೆವು ಅಂತಂದ್ರೆ ಎಲ್ಲಾ ಜರ ಬರಾಬರ್ ಆಗ್ಬೋದು? ..
ಏನು ಏನುಸಮಾಚಾರ! ಶಿವರಾಜ ಅಂತ ನಾವು? ..
ಹಾ ಶಿವರಾಜ್ ಹಚ್ಚಿದ ಹೇಳಿದೆ! ಅವನನು ಅವ ಅವ್ನಿಗೆ ಅವೆಲ್ಲ ಅದು? .. ಸ್ವಲ್ಪ ಈಗ ನೀರು ನು ಬೇಕಲ್ಲ ಕುಡಿಯಕೆ ಅದಕ್ಕೆ ನೀರ್ ಸಲುವಾಗಿ ಅವನಿಗೆ ಹಚ್ಚಿದೆ. ರಾತ್ರಿ ಈಗ ಹಚ್ಚಿದೆ. ಅವ್ನಿಗೆ ಹೇಳ್ತೀನಿ ಒಂದು ಫೈವ್ ಕ್ಯಾನ್ಸ್ ತೊಗೊಂಬರ್ತೀನಿ ಅಂದೆ. ಈಗ್ ಫೈವ್ ಕ್ಯಾನ್ಸ ಸದ್ಯಕ್ಕೆ ಫೈವ್ ಕ್ಯಾನ್ಸಾಕು ಹಂಗೆ ಹೋಗೋಗ್ತಾ ಎಲ್ಲಿ ಮತ್ತೆ ತ ಸಿ ಸಿಗುತ್ತೆಯಲ್ಲ ಅಲ್ಲಿ ಸಿಕ್ಕಾಗ ಮತ್ತು ರಿಫಿಲ್ ಮಾಡ್ಕೊಳುಮ.
ತೊ ರಮೇಶ ಏನಂದ.
ರಮೇಶು ಅದು ಏನಂತಾರೆ. ಬಸ್ ಬುಕ್ ಇದು ಮಿನಿ ಬಸ್ ಬುಕ್ ಅವನೇ ಬುಕ್ ಮಾಡಿದಾನೆ.
ಎಲ್ಲಾ ಒಬ್ಬೊಬರಿಗೆ ಒಂದೊಂದ್ ಕೆಲ್ಸ ಮು ಮುಗಿಸಿಬಿಟ್ಟಿದ್ದಿನಿ ನಾ ನಿಂಗ ಅದು ಇದು ಕೆಲಸ ಸ ಹೇಳಿದಲ್ಲ ನೀವ್ ಮಾಡಿಟ್ಟಿಯಾ.
ಇ ಮಾಡ್ತಾರೆನು.
ಅದು ಈಗ ವಂಡರ್ಲಾ ಆದ್ಮೇಲೆ ನೆಕ್ಸ್ಟ್ ಅದು ಇದು ಗೋಕರ್ಣ ಹೋಗ್ಬೇಕಲ್ಲ.
ಹಾ ಗೋಕರ್ಣ.
ಮಧ್ಯಾಹ್ನ ಗೋಕರ್ಣದೆಲ್ಲ ಬೀಚ್ ಅಲ್ಲಿ ಎಲ್ಲ ಸ್ವಲ್ಪ ಎಲ್ಲಾ. ಇದು ನಮ್ದು ನಮ್ದು ಅದೇ ಅದೇ ನಿಮ್ ಫ್ರೆಂಡ್ ಅದೇ ನೀವು ಅಂದೆಲ್ಲಾ ನಾನಿಂಗ್ ಒಬ್ಬವ್ ಇದು ರಿಲೇಷನ್ಲಿ ಫ್ರೆಂಡ್ ಇದ್ದಾನೆ ಅಂತ ಅಲ್ಲಿ.
ಹ್ಮ್
ಅದಕೆ ನಾ ಹೇಳಿಟ್ದೆಲ್ಲ ನಿನ್ಗ ಅಲ್ಲಿ ಸ್ವಲ್ಪ್ ಗೋಕರ್ಣ ಹತ್ರ ಏನ್ರ ಸ್ವಲ್ಪ್ ಸೆಟಪ್ ಮಾಡುವ ಅಂದ್ರೆ ನಮ್ ಎಲ್ಲ ಫ್ರೆಂಡ್ಸ್ಗಳಿಗೆ ಸರ್ಪ್ರೈಸ್ ಕೊಡೋಣ ಅಲ್ಲಿ ಅಂತ ಹೇಳಿಟ್ಟಿಯಲ್ಲ.
ಹಾ ಅದೇ ನಾನ್ ನಾನ್ ಅವ್ನಿಗ್ ಹೇಳಿದ್ದೆ ಮೊನ್ನೆ ಕಾಲಲ್ ನೀನ್ ಹೇಳಿದಲ್ಲ ಮೊನ್ನೆ ಸಂಜೆ.
ಹ್ಮ್
ನಾನವ್ನಿಗ್ ಹೇಳಿದ್ದೆ ಅವನಂದ ನೀವ್ ಬರೋ ದಿವಸ ಒಂದ್ ದಿವಸ ಮುಂಚೆ ಹೇಳಿ ನಂಗೆ ನಾ. ಇದೊಂದು ಮಾಡಿದ್.
ಅದೆ ಅದೆ ಈಗ. ನಾಳೆನ ಹೋಗೋಣ ಅಲ್ಲಿ ಒಂಡರ್ಲ ಹೋಗಿ ಒಂಡರ್ಲ ಅಂದ್ರ ರಾತ್ರಿ ಬಿಡೋಣ ಅಲ್ಲಿಂದ.
ಹ ನಾಡಿದ್ದಲ್ಲ ಗೋಕರ್ಣ ಹೋಗೋದು.
ಹಾ ಗೋಕರ್ಣ ಹೋಗೋದು ನಾಡಿದ್ದು. ನಾಳೆ ಹೋಲ್ ಡೇ ಹೈದರಾಬಾದ್ ಓನ್ಲಿ ಹೈದರಾಬಾದ್ ಒಂಡರ್ಲಾ ಆ್ಯಂಡ. ಎಕ್ಸೆಟ್ರಾ ಚಾರಮಿನಾರು ಆ್ಯಂಡ್. ಬಿರ್ಲಾ ಮಂಡೀಲು ಆಟ ಆದಿತ್ಯ ಟೆಂಪಲು.
ಅದು ಅದು ಟ್ಯುಸ್ಡೇ ರಿಒಪನಾಗದ. ರಾಮೋಜಿಫಿಲ್
ರಾಜಜಿ ಫಿರ್.
ಹಾ ಅದು ಅದು ನೋಡ್ಬೇಕದು ಬಾಹುಬಲಿ ಶೂಟಿಂಗ್ ಅಲ್ಲೇ ಆಗಿದ್ದು.
ಅದು ಇದು ನಾ ರಾಮೋಜಿ ಫಿಲ್ಮ್ ಸಿಟಿನಾ.
ಹ್ಮ
ಹಾ ಹಾ ರಾಮೋಜಿ ಫಿಲ್ಮಸಿಟಿ ನಾ ಹೇಳಿದೆ ಅಂದ್ರೆ ನಿಂದ್ರ ನಿಂದ್ರಬ್ರೊ ನಿಂದ್ರ. ಆ ನಾವ್ ಟೂ ಡೇಸ್ ಮಾಡ್ಬೇಕಾಗುತ್ತೆ ಹೈದ್ರಾಬಾದ.
ಹಾ ಹೈದರಾದ್.
ಹಾ ಟೂ ಡೇಸ್ಇದ್ ಐದು ನೆನ್ಪೋಯ್ತು ಸಾರಿ ಸಾರಿ ನೆನ್ಪೋಯ್ತು ನನ್ಗೆ. ಟೂ ಡೇಸ್ ಇದೆಯಲ್ಲ ಹೈದರಾಬಾದ್ ನ್ ಪ್ಯಾಕೇಜ್. ಹಾ ಟೂ ಡೇಸ್ ಟೂ ಡೇಸ್ ಹೈದ್ರಾಬಾದಲ್ಲಿ.
ಹ್ಮ್
ಹಾಫ್ ಡೇ ಹೇಗಾದ್ರೂ! ವಂಡರ್ ಲಾದಲ್ಲಿ ಹೋಗುತ್ತೆ ಹಾಫ್ ಡೇ ಮ? .. ಇದರು ಒಬ್ಬ ರಾಮಜಿ ಫಿಲ್ಮ್ ಸಿಟಿಯಲ್ಲಿ ಹೋಗುತ್ತೆ! ..
ಅಲ್ಲೇ ನಿಮ್ಮ ತಾಂಡೂರಲ್ಲಿ! ನಿಮ್ ಬೀಗರು ಇದರಲ್ಲ? ..
ಹಾ ಇದರಲ್ಲಿ ಇದರ? ..
ಹೌದು ಅವರು ಬರುತ್ತಾರೆ? ..
ಇಲ್ಲ ಇಲ್ಲ ಅವರಿಗೆ ಸ್ವಲ್ಪ ಏನೋ? . ಬೇರೆ ಕಡೆ ಸ್ವಲ್ಪ ಕೆಲಸ ಇದೆ ಅಂತ! ಅದಕ್ಕೆ ಅವ್ರು ಈ ಸಲ ಕ್ಯಾನ್ಸಲ್ ಮಾಡಿದರೆ? ಮುಂದಿನ ಸಲ ಬೇಕಾದ್ರರು ಬರ್ತೀವಿ ಸ್ವಲ್ಪ. .. ಈ ಸಲ್ಲ ಅವಸರದಲ್ಲಿ ಇದೀವಿ! ಬೇಡ ಅಂದರು ಓಕೆ ಓಕೆ. ..
ಅವನಿಗೆ ನಾನು ಕಾಲ್ ಮಾಡಿ ಹೇಳ್ತೀನಿ ಇನ್ಫಾರ್ಮ್ತನಿ ಹೆಂಗೆ? ..
ಹಾ ಅದೇ ಈಗ? .. ನಾನು ಈ ಕಡೆ ನಾಳೆ ನಾಡ್ದ ಹೋಗ್ತೀವಿ! ಅಂದರೆೆ ಹಚ್ಚಿ ನಾಡ್ದ ಟೂ ಡೇಸ್ ಆಫ್ಟರ್. ..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
ಈಗ ಬೇಕಾದ್ರೆ! ಈಗ ಸುಮ್ನೆ ಹೇಳು ಬಿಡು. .. ಈಗ ಸದ್ಯ ಓನ್ಲಿ! ನಾವು ಬರ್ತೀವ ಅಂತ ಹೇಳಿಡು, ಆಮೇಲೆ ಮತ್ತೆ, ನಾ ನಾಡಿದ್ದು? .. ನಾಡಿದ್ದು ಅಲ್ ಅಥವಾ ನಲಿದು ಕಾಲ್ ಮಾಡೋಣ! ..
ಹ ಹ ಅವ್ನಿಗೆ ಈಗ ಹೇಳ್ಬಿಡ್ತೀನಿ ನಾವು ನೋಡಪ್ಪ? .. ನಾಳೆ ಆ! ..
ಅದೇ ಅದೇ ಹೇಳಿಡು ಹೇಳಿಡು! ಅಷ್ಟೆ ಜಸ್ಟ್ ಅವ್ನಿಗೆ ಇನ್ಫಾರ್ಮ್, ಮಾಡಿಡು, ಅಂದ್ರರು ಬರ್ತಾ ಇದೀವ ಅಂತ. ..
ಅದೆ ಕಾಂಟ್ರಾ ಎಷ್ಟು ಎಷ್ಟು ಬರುತ್ತೆ ಒಬೋಬುರುಗೆ? ..
ಹಾ! ..
ಒಬ್ಹೂಬರಿಗೆ ಕಾಂಟ್ರಾ ಎಷ್ಟು ಬರುತ್ತೆ? ..
ಏನೋ ಸದ್ಯಕ್ಕೆ? .. ನಾವು ಎಸ್ಟಿಮೇಟ್ ಮಾಡಿದ! ಪ್ರಕಾರ ಅಂದಾಜ್ ಮಾಡಿದ ಪ್ರಕಾರ? .. ಮಿನಿಮಮ್ ಟೆನ್ ಟೆನ್ ಟೆನ್ ಥೌಸಂಡ್ ಬರ್ಬೋದು? .
ಹ್ಮ್ಮ್. .. ಎಲ್ಲರೂ ಬಂದು ತಡೆದರು? ..
ಹ್ಮ್ ಮಿನಿಮ್ ಟೆನ್ ಥೌಸಂಡ್ ಬರುಬೋಹುದು? .. ಅಂದರ್ ಜಸ್ಟ್ ಓನ್ಲಿ ಗೋಯಿಂಗ್ ಅಂಡ್ ಹ್ಯವಿಂಗ್ ಬ್ರೇಕ್ಫಾಸ್ಟ್! ..
ಹ್ಮ ಹ್ಮ ಹ ಹ್ಮ. ..
ಈಗ ಬೇರೆ ಚಾರ್ಜಸ್! ಆದ್ರರು ಮತ್ತ ಅದಕ್ಕೆ ಬೇಕಾಗುತ್ತಿಲ್ಲ, ಎಲ್ಲ, ಅಲ್ಲಿ, ಈಗ ಯಾವ್ದ? .. ಪ್ಲೇಸ್ಗೆ ಹ ಹೋಗಿದ್ದೆವು. .. ಅಲ್ಲಿಂದ ಎಕ್ಸ್ಟ್ರಾ ಚಾರ್ಜ್ ಬೇರೆ! ಅಲ್ಲಿಂದ ಎಕ್ಸ್ಟ್ರಾ ಚಾರ್ಜ್ ಬೇ ಮ ಮತ್ತು ಅದು ಅದುವರ ಅವ್ರವ ಪರ್ಸೆಟ್ ಕೊಡಲೆಬೇಕು? ..
ಹ್ಮ್. ..
ಜಸ್ಟ್ ಟೆನ್ ಥೌಸಂಡ್ ಅಂದರೆ ಅಲ್ಲಿ ಹೋಗಿ? .. ಆ ಮಾರ್ನಿಂಗ್! .. ಬ್ರೇಕ್ಫಾಸ್ಟ್ ಮತ್ತು ನೈಟ್ ಡಿನ್ನರ್ ಲಂಚ್ ಇನ್ಕ್ಲೂಡೆಡ್ ಇಲ್ಲ ಅದ್ರಗೆ
ಹಾ ಹಾ ಹಾ! ..
ಮಧ್ಯಾಹ್ನ ಊಟ ಅವರೆ ಮಾಡಬೇಕು? ..
ಮಧ್ಯಾಹ್ನ, ಊಟ ಹೇಳಿಯಾನ? ..
ಅದು ಅದು ಮಾಡೋಣ! ನಡಿ ನಡಿಯಲ್ಲ ಮಾಡೋಣ. . ಏಕಂದ್ರೆ ನಮ್ದು ಪ್ಯಾಕೇಜ್! ಅಲ್ಲಿ ಒಂದು ಫೋರ್ ಫೈವ್? .. ಡೇಸು ಮಧ್ಯಾಹ್ನ ಮಟನು ಇದ್ದಾವೆ. .. ಅದ್ಕ್ಕೆ ನಾ ಮಧ್ಯಾಹ್ನ ಲಂಚಿನ ಫುಲ್ ಸ್ಕೆಡ್ಯೂಲ್ ಮಾಡಿಟ್ಟಿಲ್ಲ. ..
ಹಾ! ... ಮತ್ತೆ ಬೆಳಗ್ಗೆ ಬಿಟ್ಟು ಊರಿಗೆ ಹೋಗೋದ? ..
ಅದೇ ಮಾರ್ನಿಂಗ್ ನೀನು ಬಾ ನಾನು ಬರ್ತೇನೆ ನಾಗ್ ಗಂಟೆ ಇಲ್ಲಿ ಎಕ್ಸಾಕ್ಟ್ ಎಕ್ಸಾಕ್ಟ್ ನಾಕ್ ನಾಲ್ಕ್ ಗಂಟೆಗೆ ಬಿಡ ಎಕ್ಸಾಕ್ಟ್ ನಾಲ್ಕ್ ಗಂಟೆಕ ಈಗಾ
ನೀ ಇಲ್ಲಾ ನೀಯೆನ ಇದಲ್ಲಿಂತ ಬೀದರ್ ನಿಂತ ಹೊಂಟಿದೀ
ಹ
ಅವ್ ಶಿವರಾಜು ರಾಮೇಶ ಬೆಂಗಳೂರಿ ಹೊಂಟಿದಾರೆ ನಾನಂತೂ ಇಲ್ಲಿ ಗುಲ್ಬರ್ದಲ್ಲಿದ್ದೀನಿ.
ಇನ್ನೂ ಇನ್ನೊಂದ್ ನಾಲ್ಕೈದು ಜನ ಬೇರೆ ಬೇರೆ ಬೆಂಗ ಮತ್ತಿನ ಬೆಂಗ್ಳೂರ್ ಅಂತೆ ಮತ್ ಆಲ್ಮೋಸ್ಟಾಲ್ ಒಂದ್ ಬೆಂಗಳೂಲಿಂತ್ ನಾಲ್ಕೈದು ಜನ ಬರೋರು ಇದಾರೆ.
ಮತ್ತ ಇಲ್ಲಿ ಗುಲ್ಬರ್ಲಿ ಇಂತ ಒಂದ ಮೂರ್ ನಾಲ್ಕು ಜನ ಇದ್ದಿದ್ದೆವೆ ಮತ್ತ ಆ ಊರಲ್ಲಿ ಒಂದ ನಾಲ್ಕೈದ ಜನ ಇದೆವ್ರಿ ಟೋಟಲಿ ಎಸ್ಟಿಮೇಟ್ ಆಗಿ ಹದ್ನೋ ಹದ್ನೋಳ್ ಜನ ಎಲ್ಲ ಮು ಮು ಹಾ ಹಾ ಆಲ್ಮೋಸ್ಟಾಲ್ ಊರಗೆ ಇದಾರೆ ಎ ಎಂಟರಿಂದ ಹತ್ತ ಜನಾ ಊರಾಗೆ ಇದ್ದಾರೆ.
ನಾನೀಗ ಜಳಕ ಅದು ಮಾಡಿ ಬಿಟ್ಬಿಡ್ತೀನಿ
ಅದೇ ನೀ ಏನ್ ಮಾಡು ಇವತ್ ನೈಟ್ ಬಂದ ಬಿಡ್ತಲ್ಲ ಹೆಂಗ ಹಾ ಇ ಇವತ್ ಎಲ್ಲರೂ ಆಲ್ಮೋಸ್ಟಾಲ್ ಇವತ್ ನೈಟ್ ಎಲ್ಲರೂ ಬಂದ್ ಬಿಡ್ತಾರೆ ಊರಿಗೆ.
ನಾನ್ ನಿನಗ್ ಮತ್ತೆ ಕಾಲ್ ಮಾಡ್ಲಾ.
ಹಾ ಹಾ ಓಕೆ ಓಕೆ ಸರಿ ಸರಿ ಮತ್ತೇನು ಏ ಮಾತಾಡ ನಂದು ಸ್ವಲ್ಪ ಕೆಲಸ್ ಇದೆ ಇನ್ನೊಂದ ಸ್ವಲ್ಪ ಬುಕಿಂಗ್ ಮಾಡುದಿದೆ ಆಮೇಲೆ ಮಾಡೋ
ಸರಿ.
ಹಾ ಹಾ ಸರಿ‌.